ಹಲೋ
ಕೇಳಸ್ತಿದ್ಯಾ.
ಹೊ ಕೇಳಿಸ್ತಿದೆ.
ಹ್ಮ್ ನಿಮ್ಗ್ ಯಾವಾಗ ಎಕ್ಸಾಮ್ ಮುಗಿಯೋದು.
ನನ್ಗೆ ಇಪ್ಪತ್ತೊಂಬತ್ತನೇ ತಾರೀಕು.
ಆಮೇಲೆ ಎಷ್ಟ್ ದಿನ ರಜಾ ಇದೆ.
ಅದು ಗೊತ್ತಿಲ್ಲ ಹೇಳಿಲ್ಲ ಏ ಇದ್ರು ಇಲ್ದ ಇರ್ಲಿ ನೋಡ್ಕಳೋಣ ಕಾಲೇಜ್ಗೆ ಹೋಗದು.
ಹ್ಮ್ ನೆಕ್ಸ್ಟ್ ಸೆವೆಂತ್ ಸೆಮ್ಮ ಪ್ಲೇಸ್ಮೆಂಟ್ ಸೆವೆತ್ ಸೆಮ್ತಿನ್ದ ಸ್ಟ ಾಗತ್ತಾ.
ಹ್ಮ್ ನಂಗ ಈಗೇ ಸ್ವಲ್ಪ ಸ್ವಲ್ಪ ಕಳಿಸತಾ ಇದಾರೆ ಬಟ್ ಹಂಗ್ ಪ್ಲೇಸ್ಮೆಂಟ್ ಸಿ ಹದ್ರರು ನಮ್ಮಗೆನ್ ಇಂಟನ್ಶಿಪ್ಗೇನ್ ಕಳ್ಸೋಲ್ಂತೆ.
ಯಕೆ ಕಂಪಲ್ಸರಿ ಇಲ್ವಾ.
ಹೊಹೊ ಏತ್ ಸೆಮಿಂಗ್ ಕಂಪಲ್ಸರಿ. ಸೆವೆನ್ ಸಮ್ಮಿಗೆ ಇಂಟರ್ನ್ಶಿಪ್ ಮಾಡ್ಬಹದು ಬಟ್ ಕಾಲೇಜ್ ಹೋಗ್ಕೊಂಡು ಇಂಟರ್ನ್ಶಿಪ್ ಮಾಡ ಮಾಡ್ಬೇಕು ಫುಲ್ ಟೈಮ್ ಇಂಟರ್ನ್ಶಿಪ್ ಮಾಡಕ್ ಕೊಡಲ್ಲ.
ಏತ್ ಸಮ್ಮಿಗ್ ಮಾತ್ರ. ಮಾತ್ರನ ಏತ್ ಸೆಮ್ಮಲ್ಲ್ ಬರೀ ಇಂಟರ್ನ್ಶಿಪಾ ಸಬ್ಜೆಕ್ಟ್ಸ್ ಇರಲ್ವಾ.
ಹ್ಮ್
ಪ್ರೊಜೆಕ್ಟ್ ಏಟ್ಸ್ಮ್ಮಲ್ಲಿ.
ಏಟ್ ಸೆಮ್ಲ್ ಇರಲ್ಲ ಅದು ಸೆವೆನ್ಸೆಮ್ಮ್ಲ್ ಈ ಸೆಮಲ್ಲಿ ಫೇಸ್ ಒನ್ ಅಂತಿತ್ತು ಸೆವೆನ್ ಸೆಮ್ಲ್ ಫಸ್ ಟು ಅಂತ ಇರುತ್ತೆ.
ಹಂಗರೆ ಏಟ್ಸೆಮ್ ಬರೀ ಇಂಟರ್ನ್ಶಿಪ್.
ಹ್ಮ್ ಏನು ಇರಲ್ಲ ಕಾಲೇಜಿಗೆ ಬರೋ ಅವಶ್ಯಕತೆನೆ ಇಲ್ಲ ನಾವು.
ಓಕೆ ಓಕೆ ಹ್ಞೂ ಹ್ಞೂ ಹ್ೂ ಮತ್ತೆ ಹುಡ್ಕೊಂಡಿದ್ಯಾ ಯದಾದ್ರು.
ಇನ್ನು ಇಲ್ಲ ಹುಡುಕ್ತಾ ಇದ್ದೀನಿ ನೋಡ್ಬೇಕಾ. ಅಪ್ಲೇ ಮಾಡಿಲ್ಲ ನಾ ಇದುಕ್ಕಿನ್ನ.
ಚಪ್ಸ್
ಈ ಸೆಮ್ಮಲ. ಹ್ಮ್ ನಾಲ್ಕು ನಾಲ್ಕು ತೀಯರಿ. ಇನ್ನೊಂದಿತ್ತು ಆಕ್ಚುಲಿ ಐಡಿ. ಅದು ಥಿಯರಿ ಬಟ್ ಅದು ಎಕ್ಸ್ಟರ್ನಲ್ಸ್ ಇರ್ಲಿಲ್ಲ ಬರೀ ಇಂಟರ್ನಲ್ಸ್. ಅಲ್ಲಾ ಸ್ಲ್ಯಾಬ್ ಮೂರ್ ಇತ್ತು ಅದ್ರಲ್ಲಿ ಎರಡು ಸ್ವಲ್ಪ ಎಕ್ಸ್ಟರ್ನಲ್ ಅಂತ ಕನ್ಸಿಡರ್ ಮಾಡಿದಿದ್ದಾರೆ ಇನ್ನೊಂದು ಏನಿಲ್ಲ
ಈ ಕಮ್ಮಿಂಗ್ ಸಮಮ್ ಎಷ್ಟ ಇರುತ್ತೆ
ಕಮ್ಮಿನ್ ಸಮಮ್ ಗೊತ್ತಿಲ್ಲ ಟೈಮ್ ಟೇಬಲ್ ಬಿಟ್ಟ್ಮೇಲ್ ಗೊತ್ತಾಗುತ್ತೆ
ಹ್ಮ
ಹ್ಮ ಫಸ್ಟ್ ನಮ್ ಎಕ್ಸಾಮ್ ಆಗಿ ಅ ರಿಸಲ್ಟ್ ಬಂದು ಹ ಆಮೇಲೆ ಕಾಲೇಜ್ ಶುರು ಆಗುತ್ತ ಎಕ್ಸಾಮ್ ಮುಗದ ಆಕ್ಲಿ ಇಪ್ಪತ್ತೊಂಬತ್ತು ಹಕ್ಕಲ್ಲ ನನಗ್ ಇಪ್ಪತ್ತೊಂಬತ್ತಕ್ಕಷ್ಟೆ ಫುಲ್ ಮುಗಿಯೋದು ಮೂವತ್ತ ಮೂವತ್ತೊಂದೇನು ಹ್ಮ್ ಹ್ಮ್
ಪ್ರಾಜೆಕ್ಟ್ ಮಾಡ್ತಿರದರ ನೀವು
ನಾಾವದು ಎಂತ ಅದು ಇದ್ರ ಮೇಲೆ ಕೋಲ್ಡ್ ಕೇಸ್ ಗಳ ಮೇಲೆೇನು
ಓಕೆ ಅಂದ್ರೆ ಗ್ರೂಪ ಎಷ್ಟು ಜನದ ಗ್ರೂಪು
ನಾ ಲಕ್ಕೋ ಹ್ಮ್ ನಾ ಇ ಅಂದ್ರೆ ಫೇಸ್ ಒನ್ ಅಷ್ಟೇ ಅಲ್ಲ ಫೇಸ್ ಒನ್ ಅಲ್ಲಿ ಹೆಂ ಅಂತ ಅಂದ್ರೆ ನಾವು ಏನ್ ಮಾಡ್ತಿದೀವಿ ಅಂತ ಅದೊಂದು ಪಿ ಪಿ ರೀ ಪ್ರ್ರೆಸೆಂಟೇಷನ್ ತರ ಲೈಕ್ ಸೆಮಿನಾರ್ ಕೊಡ್ಬೇಕು ಅಷ್ಟೇ ಅದ್ರಲ್ಲಿ ಏನೇನ್ ಟೂಲ್ಸ್ ಯೂಸ್ ಮಾಡ್ತಾ ಇದೀವಿ ಆತರ ಫೇಸ್ ಟು ನ ಲೆಕ್ಚರಲ್ ಆಗಿ ಕೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡೋದು
ಅನಸತ್ತು ಒಂದೇನಾ ಫೈನಲ್ ಪ್ರೆಸೆಂಟಷನ್ನು
ಇ ಬಾ ಸಬ್ಜೆಕ್ಟ್ ವೈಸ್ ಪ್ರೆಸೆಂಟಷನ್ ಇತ್ತು ಬಟ್ ನಮ್ಮ್ ಕಾಲೇಜ್ಲ್ಲಿ ಸ್ವಲ್ಪ ಜಾಸ್ತಿ ಪ್ರೋಗ್ರಾಮ್ ಗಳು ಕಂಡಕ್ಟ್ ಮಾಡ್ರ ಅದಕ್ಕೆ ಅದನ್ನ ತಗೊಳ್ಳಿಲ್ಲ ಅಂದ್ರೆ ಸೆಮಿನಾರ್ಗ ಸಬ್ಜೆಕ್ಟ್ ವೈಸ್ ಮಾಡ್ಲಿಲ್ಲ ಬರಿೀ ಫೇಜ್ ಒಂದಿಂದೊಂದು ಮಾಡುದ್ರು ಅಷ್ಟೇ ಹ್ಮ್
ಮತ್ತ ಊಟ ಆಗ
ಹತ್ತ
ಹ್ಮ ಮತ್ತೆ ಡ್ಯಾನ್ಸು
ಅದು ಅದ ಲಾಸ್ಟ್ ಸ್ಯಾಟರ್ಡೇ ಇತ್ತು ನಾನು ಹೋಗಲಿಲ್ಲ
ಎಕ್ಸಾಮ್ ತೊಗೊಳ್ತೀಯಾ ನೆಕ್ಸ್ಟ
್ರ ನೆಕ್ಸ್ಟ್ ಸ್ಯಾಟರ್ಡೆೇ ಮಾಡ್ಬೇಕು ನೀನ್ ಯಾವೋಗ್ ಬರ್ತೀಯ
ಹಾ ನೋಡ್ಬೇಕು ಅವಾಗಾಗುತ್ತೆ ಉಟು
ಕಾಲ ಸರ ಆಯತಾ
ಇಲ್ಲ ಅದು ಡಾಕ್ಟ್ರ ಹತ್ರ ತೋರಿಸ್ಬೇಕು
ಹ್ಮತ್ ಬನ ಸಮಚ್ಯ ರ
ಹೇಳ್ಬೇಕು ಮೆ ಎಲ್ಲೂ ಟ್ರಿಪ್ ಹೋಗಲ್ವಾ ಫ್ರೆಂಡ್ಸ್ ಜೊತೆ
ಹ ನಾವು ಗೋವಾಗ ಆಕ್ಚುಲಿ ರ್ಡಕ್ ನಡವಿದ್ವಿ ಬಟ್ ಅವ್ ನಂಗ್ ಗೋಚಿರ ಅವರು ಯಾರ ಗೊತ್ತೇಲ್ಲ ಅಂದ್ರೆ ಕಾಲೇಜ್ ಫ್ರೆಂಡ್ಸ್ ಗೊತ್ತಿರೋ್ರೆ ಬಟ್ ಒಂದ ಚಲಿನ ಅವ್ರ ಜೊತೆ ಆತರ ಹೋಗಿಲ್ಲಾ
ನನಗ್ ತುಂಬಾ ಮುಂಚೆಯಿಂದ ಗೊತ್ತಿರೋದು ಯಾವ್ದ ಬರ್ತ ಇಲ್ಲ ಅದಕ್ಕೆ
ಕಾಲೇಜಿಂದ ಎಲ್ಲೋ ಎಲ್ಲೋ ಹೋಗಿಲ್ವಾ ಹೋಗ್ತಿಲ್ವಾ ನೀವು.
ಅದೇ ಕಾಲೇಜ್ ಫ್ರೆಂಡ್ಸ್ ಜೊತೆನೆ ಗೋವಾಗ್ ಹೋಗ್ಬೇಕು ಅನ್ಕೊಂಡಿದ್ದು.
ಹ್ಮ್ ಹ್ಮ್
ಬಟ್ ಈಗ ನನ್ಗೆ ಅಕ್ಕೋ ಸ್ವಲ್ಪ. ಹಿಂದೆಟ್ ಆಕ್ತಾ ಇದ್ದೀನಿ ಅಮ್ಮ ಹಂಗ ಹೇಳ್ದೆ ಅದಿಕ್ಕೆ. ಅಮ್ಮ ಸರಿ ಆಯ್ತು ಬಿಡು ಅದ್ರ ಬದ್ಲು ಅದೇ ದುಡ್ಡಿಗ್ ಬೇರೆ ಎಲ್ಲಾರು ಹೋಗುವಂತೆ ಅಂದ್ರು. ಇವ್ನು ಶಶಾಂಕು ಆಗಸ್ಟ್ ಬರ್ತಿದ್ದಾನಂತೆ ಗೊತ್ತತಾನೆ ಯಾರಂತ.
ಏನಂತ
ಶಶಾಂಕ್ ಯಾರಂತ ಗೊತ್ತು ತಾನೆ.
ಓ ಅಲ್ಲ ಅಂದ್ರೆ ಅವನಿಗೆಲ್ ಕೆಲ್ಸ ಆಗತ್ತು ತಾನೆ.
ಹ್ಮ ಅವನ ಈಗ ಆಗಸ್ಟ್ ಅಲ್ಲಿ ಲೀವ್. ತಗೊಂಡು ಅಲ್ಲಿ ಇನ್ನೊಬ್ಳ ಫ್ರೆಂಡ್ ಇದ್ದಳ ಅವನ್ಗೆ.
ಹ್ಮ್
ಕಕೊಂಡು ಬರ್ತಿದ್ದನ್ ಆಗಸ್ ಅಲ್ಲಿ ಅದಕ್ಕೆ. ಅಲ್ಲಿ ಬೈಕ ಬೈಕಲ್ಲಿ ಎಲ್ಲಾದ್ರೂ ಟ್ರಿಪ್ ಹೋಗ್ ಬರೋಣ ಅಂತಿದ್ದಾನೆ. ಹ್ಮ್ ಹ್ಮ್ ಅದೇ ಸ್ವಲ್ಪ ಚೆನ್ನಾಗಿ ಸೀನರಿ ಬೈಕ್ಲ್ ಹೋಗೋದು. ಸಪ ಚನಾಗ್ ಸೀನರಿ ಇರೋ ಕಡೆ. ಬಟ್ ಮಳೆ ಇರುತ್ತೆ ಹ್ಮ್ ನಾನು ಹದ್ನೇ ಅಂದ ಅವನಿ ಗೆ ಹೌದು ಆಕ್ಚುಲಿ ನಾನು ಅವ್ನ್ ಗೆ ನೆಕ್ಸ್ಟ್ ಇಯರ್ ಮನಲಿ ಹೋಗೋಗೋಣ ಅಂತ ಅಂದಿದ್ದೆ. ಅವನ್ ಏನ್ ಅನ್ಕೊಬಿಡ್ದಾನೆ ಈ ನ ಮನಲಿ ಹೋಗೋ ಅನ್ಕೊಂಡು ನಾನನ್ ಆಗಸ್ಟ್ ಅಲ್ಲೂ ಬರ್ತೀನಿ ಡಿಸೆಂಬರ್ ಅಲ್ಲೂ ಬರ್ತೀನಿ ಅಂತ ಹೇಳ್ದ. ಹಾ ಅದಕ್ಕೆ ಎರಡು ಸಲ ಆದ್ರೆ ನನ್ ಕೈಲಿ ಆಗಲ್ಲ ಬರೋಕೆ. ಅಂತ ಅಂದೆ ಆಮೇಲೆ ಸರಿ ಆಯ್ತು ಜಾನಲ್ ಹೋಗೋಣ ಹಂಗಾ ದ್ರೆ ಅಂತ ಅಂದ. ನ ನಾವ್ ನಾನು ಉಲ್ಲಾಸು ಬೀವಿ. ಐಶ್ವರ್ಯಾ ನಾವುಗಳೆ ಅದು ನೋಡಿದ್ರೆ. ಜಾನ್ವರಿಲ್ ಹೋಗಕು ನನಗ್ ಜಾನ್ ಅಲ್ಲಿ ಇಂಟರ್ನ್ಶಿಪ್ ಸ್ಟಾರ್ಟಿಂಗು. ಸ್ಟಾರ್ಟಿಂಗ್ ಅಲ್ಲ ಯಾವನು ರಜೆ ಕೊಡಲ್ಲ.
ಹ್ಮ
ಹಾಗೆ ಅದಕ್ಕೆ ಸದ್ಯಕ್ಕೆ ಆಗಸ್ಟ್ ಅಲ್ಲಿ ಹೋಗ್ಬರೋಣ ಅಂತ. ನಿಮ್ಮ ನಿಮ್ಮ ಮಹನ ಸೆಪ್ಟೆಂಬರ್ ಸಾರದ ಮುಖ ತರಂತರಲ್ಲ
ಹ ಅಲ್ಲ ಈ ಆಗಸ್ಟಲ್ಲಿ ಮಳೆ ಗಿಳೆ ಇರುತ್ತೆ.
ಅದನ್ ನೋಡ್ಕೊಂಡ್ ಹೋಗ್ಬೇಕು. ಹಾನು ಹದ್ನವನ್ಗೆ ಈಗ ಸ್ವಲ್ಪ ಆಗಸ್ಟ್ ಎಂಡಿಂಗ್ ಟೈಮ್ ಅಂದ್ರೆ ಅಷ್ಟೊಂದ್ ಮಳೆ ಇರಲ್ಲ. ಫುಲ್ ಆಗಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಇರುತ್ತೆ. ಹ್ಮ್ ಬಟ್ ಜಾಸ್ತಿ ಇರಲ್ಲ ಅದೇ ಬಟ್. ಜಾಸ್ತಿ ಇರಲ್ಲ ಅಂತ ಹೇಳ್ತಾರ ನಾನು ಕಮ್ಮಿ ಕಮ್ಮಿ ಆಗಿರತ್ ಈಗ ನಾನ್ ಜುಲೈಲ್ ಹಓದ ಹೋಗಿದ್ದೆ ನೋಡು ಅಲ್ಲಿ ಅದು ಫುಲ್ ಮಳೆ ಅಂದ್ರೆ ಬಟ್ ಹಾದ್ರುನು ಅಷ್ಟೊಂದ್ ಇರ್ತಲ್ಲ ಹೆಂಗ್ ಬರ್ತದೆ ಗೊತ್ತ ಅವಾಗ್ಲೂ ಮಳೆ. ಹನಿ ಹನಿ ಹಾಕದು ಹೋಗೋದು ಹಂಗೆ ಬಟ್ ತಿಂಗ್ ಇಸ್. ಬೀಚಲ್ಲೆಲ್ಲಾ ಏನೂ ಆಟಡಕ್ ಆಗ್ತಿರ್ಲಿಲ್ಲ ನಾವು ಅಷ್ಟೇ. ಹಂಗೆ ಈ ಸಲಿ ಇನ್ನೇನ್ ಬೈಕ್ರ ಇಡ್ತಾರ ಅಲ್ವಾ. ಅದಕ್ಕೆ ಅನ್ಕೊಂಡಿದ್ದೀವಿ. ನೋಡ್ಬೇಕು ನೀನು ಅಮ್ಮಂಗೂ ಹೇಳಿಲ್ಲ ಅದನ್ನ ಆ ನನ್ ಕನ್ಫರ್ಮ್ ಆಗ್ಲಿ ಫಸ್ಟ್ ಅದು ಅಂತ ಏನನ್ಸತೆ ನಿಮ್ಮಮ್ಮ ಬಿಡ್ತಾರ ಹೇಳಿದ್ರೆ
ಹೊತ್ತಲಾನಗೆ
ಇತ್ರಕಾರ
ನನ್ನ ಪ್ರಕಾರ ನನಗೂ ಗೊತ್ತಿಲ್ಲ ನೀನು ಹೆಂಗೆ ಕೇಳ್ತೀಯಾ ಅದು ಡಿಪೆಂಡ್
ಹ್ಮ್
ಹ್ಮ್
ಮತ್ತೆ
ಹ್ಮ್ ಇವತ್ತು ಹೆಂಗ್ ಮಾಡಿದೆ ಈ ಲ್ಯಾಬ್್ ಎಕ್ಸಾಮ್ ಇತ್ತಲ್ಲ
ಅವು ಫಸ್ಟ್ ಎತ್ತದೆ ಮುಂಡದ್ ನಂಗ್ ಗೊತ್ತಿಲ್ಲರದೇ ಬಂದಬಿಡದ
ಹ್ಮ
ಆಮೇಲೆ ಚೇಂಜ್ ಆಫ್ ಪ್ರೋಗ್ರಾಮ್ ಲೈಕ್ ಬೇರವರೆಲ್ಲಾ ಹೇಳಿದ್ರು ಅಷ್ಟೊಂದ ದನ್ಷ್ಟ ಇಟ್ಟಿಲ್ಲ ಏನೋ ಒಂದ್ ಮಾಡ್ಬಿಟ್ಟ ಆಮೇಲೆ ಎಕ್ಸಿಕ್ಯೂಟ್ ಕರೆಕ್ಟ್ ಆಗ ಮಾಡಿ ನೋಡ್ಕೊಂಡೆ ಅಂತ ಬಟ್ ಅಲ್ಲಿ ಬರಿಯಕು ನನಗ ಆ ಪ್ರೋಗ್ರಾಮ್ ರಿಲೇಟೆಡ್ ಗೊತ್ತಿರ್ಲಿಲ್ಲ ಬರಿಯಕೆ ಸುಮ್ನೆ ಕೃಸ್ಕಂತ ಕ್ಲೇಜ್ರಫ್ ಪ್ರೋಗ್ರಾಾಮ್ ತಗೊಂಡೆ
ಹ್ಮ್
ಪ್ರ್ರಾಮ್ ಬಂದ್ಬಿು ಈಿ ನೀ ಬ ಗ ಓದಿದ್ದೆ ಹ್ಮ ಚೈಂಜ್ ತಗೊಂಡಿದ್ದು ಕಟ್ಟಾಗಿರುತ್ತೆ ಹಾಗೆ ನೀಟಗ ಬರ್ದೆ ನೀಟಾಗಿ ಎಕ್ಸಿಕ್ಯೂ ಮಾಡಿದೆ ಆಮೇಲೆ ಲಕ್ಷ್ಮಗೂಡ ಅಂದ್ರೆ ಸರ್ಣ ಕರ್ದೆ ಬಂದ್ ನೋಡಿ ಅಂತ ಹಸ ಬರ್ಲೇ ಇಲ್ಲ ನೋಡೋಕೆ ಆಮೇಲೆ ಅಲ್ಲಿ ನಿಂಕೊಂಡು ಒಂದ್ ನಿಮಿಷ ಅಂದ್ರು ಫಸ್ಟ್ ಕರ್ದಾಗ ಆಮೇಲೆ ಯಾವ್ದ್ ಬಂತು ಅಂದ್ರು ಫಸ್ಟ್ ಅಂದೆ ಸರಿ ಆಯ್ತು ತಗೊಂಡ್ ಬ ಅಂದರು ತಗೊಂಡೋೆ ವೈವಾಾನ ಬರ್ಸಿದ್ದಾರೆ ಕ್ವಶನ್ ಕೇಳಲಿಲ್ಲ ನೀಡ್ ಫಾರ್ ಡೆವಾಬ್ಸ್ ಇದಕ್ಕೆ ಬರ್ಕೊಂಬ ವೈವ ಕ್ಶನ್ ಅಂತ ಅಂದ್ರು ಏನ ಗೊ ಸಿತಿರ್ಲಿಲ್ಲ ಏನೋ ಸುಮ್ನೆ ಒಂಗ್ ಮೂರ್ ಪಾಯಿಂಟ್ ಬರದೆ ಬಂದೆ ಕೊಟ್
ಹ್ಮ ಎಷ್ಟೊತ್ತ ಕೊೋಡಬೋರ
ಒಳಗ ಆಗಿತ್ತು ಲೇಟಾಗೇ ಕರೆದ್ರು ಆಕ್ಚುಲಿ ಬಿಕಾಸ್ ಮುಂಚೆ ಲಬ ಅವರ್ಗೆ ನೀಟಾಗಿ ಎಕ್ಸಿಕ್ಯೂಟ್ ಆಗ್ತಿರ್ಲಿಲ್ಲ ಹಂಗ ಲೇಟ್ ಆಯ್ತು ಅದ್ರಲ್ಲೂ ಕೇಳ್ಸ್ಕೊ ನಂದು ಫಸ್ಟ್ ಪ್ರೋಗ್ರಾಮ್ ಬಂತಲ್ಲಾ ಈಸಿ ಎಷ್ಟ್ ಪ್ರೋಗ್ರಾಮ್ ಅದು ಅದಕ್ಕೆ ಟೈಮ್ ಹಡಿದಿದೆ ನಮಗೆ ಫಸ್ಟ್ ಸಿಸ್ಟಮ್ ಅಲ್ಲಿ ಕೂತಿದ್ದೆ ಆ ಸಿಸ್ಟಮ್ ಅಲ್ಲಿ ನೆಟ್ ಕನೆಕ್ಟ್ ಆಗಿರ್ಲಿಲ್ಲ ಸರಿ ಅದನ್ನ ಶಟ್ ೌನ್ ಮಾಡಿ ಇನ್ನೊಂದು ಸಿಸ್ಟ್ಗದೆ ಅಲ್ಲಿ ಒಂದು್ ಆಲ್ರೆಡಿ ಮಾಡಿದ್ದೆ ಲೈಕ್ ಒಂದು ಡೌನ್ಲೋಡ್ ಮಾಡ್ಬೇಕತ್ತು ಜಾವ ಜೆ ಡಿ ಕೆ ಡೌನ್ಲೋಡ್ ಮಾಡ್ಬೇಕಿತ್ತು ಮಾಡಿದೆ ಜೆ ಡಿ ಕೆ ಡೌನ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ಡೌನ್ಲೋಡ್ ಮಾಡ್ಬೇಕ ಲೈಕ್ ಮಾಲನ್ ಡೌನ್ಲೋಡ್ ಮಾಡ್ಬೇಕಿತ್ತು ಮೇ್ ಒಂದು ಡೌನ್ಲೋಡ್ ಮಾಡ ಕಮಂಡ್ಫಂಲ್ಲಿ ಅದನ್ನ ವೆರಿಫೈ ಮಾಡ್ಬೇಕಿತ್ತುದು ಔಟ್ಪುಟ್ ಅಂತ ಅಲ್ವೇರಿ ಮಾಡಕೆ ನಾನ ಒಂದು ಕಮ್ಯಾಂಡ್ ಕೊಡ್ತೀನಲ್ಲ ಎಂ ವಿ ಎನ್ ಅಂತ ಅದು ನಾಟ್ ರೆಕಗ್ನೈಸ್ಡ್ ಅಂತ ಬಂತು ನಾನು ನನ್ ಪ್ರೋಗ್ರಾಮ್ ಅಲ್ಲಿ ಏನೋ ತಪ್ಪಾಗಿದೆ ಅನ್ಕೊಂಡ್ ಸರೀಗ್ ತೋರ್ಸಿದ್ರೆ ಸಿಸ್ಟಮ್ ಚೇಂಜ್ ಮಾಡುವ ಅಂದ್ರು ಮತ್ತ ಆ ಸಿಸ್ಟಮ್ ಕ್ಲೋಸ್ ಮಾಡಿ ಮತ್ತ ಇನ್ನೊಂದ್ ಸಿಸ್ಟ್ ಅಲ್ಲಿ ಮತ್ತೆ ಫಸ್ಟ್ ಇಿಂದ ಮಾಡಿದೆ ಕುತ್ಕೊಂಡು ಜಾವಾನ ಡೌನ್ಲೋಡ್ ಮಾಡಿ ಇದು ನೋಡುವ ಆ ಸಿಸ್ಟಮ ಓ ಅದ್ರಲ್ಲಿ ಫೈಲ್ ಎಕ್ಸ್ಲೋರ್ ಅನ್ನು ಓಪನ್ ಮಾಡಿದ್ರೆ ಡೌನ್ಲೋಡ್ಸ್ ಬರುತ್ತಲ್
ಹ್ಮ್
ಡೌನ್ಲೋಡ್ಸ ಇರ್ಲಿಲ್ಲ ಅದ ಹುಡ್ಕಕ ಅ ಎ ಆಕ್ಚುಲಿ ನು ಡೌನ್ಲೋಡ್ ಮಾಡಿರೋ ಜಿಫೈಲ್ ಅಂತ ಹುಕಕ್ ಅರ್ಧ ಗಂಟೆ ತಗಂಡಿದ್ದೀನಿ ಅದು ತಗೊಂಡ ಏನೋ ಮಾಡ ಮಾಡು ಬಂದ್
ಹ್ಮ ಸರಿ ಸರಿಲ್ಲ
ಹ್ಮ್ ಸರಿ ಓಕೆ ಬಬಯ್